ಹಲೋ
ಹಲೋ
ಎಲ್ಲಿ ಏನ್ ಮಾಡ್ತಾ ಇದ್ರಿ
ಸುಮ್ನೆ ಕೂತಿದ್ದೀ ನೀವು
ನಾನು ಹಂಗೆ ಸುಮ್ಮ್ನೆ ಮಲ್ಕೊಂಡಿದ್ದೆ
ಹಕೆ
ಸುಮ್ಮ್ನೆ ಹ್ಮ್ ಹ್ಮ್ ಏನು ಕೆಲ್ಸ ಇಲ್ಲ ರಜಾ ಅಲ್ವಾ
ಹ ನಾನಾದ್ರೂ ಮಾಡ್ಬೋದತಾನೆ ರಾಜದಲ್ಲಿ ಸುಮನೆರಬಲ್ಲ
ಹ್ಮ ಮಾಡ್ಬೇಕು ಏನಾದ್ರು ನೀವ ಹೋಡ್ಕೊಟ್ರೆ
ಹ್ಮ್ ಏನ್ ನೋಡ್ಕೊಡ್ಬೇಕ ಎಲ್ಲಿ ಹುಡ್ಕೊಡ್ತೀನಿ
ನಾನು ಓದಿರೋದ್ರ ಮೇಲೆ ಇಲ್ಲಾಂದ್ರೆ ಫ್ಯಾಷನ್ ಡಿಸೈನಿಂಗ್ ಮೇಲೆ
ಹುಡ್ಕೊಡೋಣ ಬಿಡಿ ಆದಷ್ಟು ಬೇಗ ಹುಡ್ಕೊಡ್ತೀವಿ ನ ಕೇಳದ ಹೆ ಚ ನಾವ್ಲ್ಲ ಹಡ್ಕೊಡೋದು ಹೆಚ್ಚ
ಹ್ಮ್ ಮತ್ತೆ ಏನ್ ಮಾಡ್ತಾ ಇದ್ರಿ
ನಿಲ್ಲ ಟೂ ತೌಸಂಡ್ ಟ್ವೆಲ್ವ ಮೂವಿ ನೋಡ್ತಾ ಇದ್ದೆ
ಹೌದಾ
ಹ್ಮ್ ನೋಡ್ಬಿಟ್ಟು ಇವಾಗೆ ಇದ್ದ ಆಚೆ ಬಂದೆ
ಆ
ಇವಾಗ್ಲ ಇದದ್ದೆ ಆಚೆ ಬಂದೆ ನೀವು
ನಾನು ಒಂದ ಸುಮ್ಮನೆ ಮಲ್ಕೊಂಡು ಫೋನ್ ನೋಡ್ತಾ ಇದ್ದೆ
ಹ್ಮ್ ಸುಮ್ನೆ ಮಲ್ಕೊಂಡಿದ್ರೆ ಏನು ಬೇಜಾರ ಇಲ್ಲ ಅಸಲ್ವ
ಅನ್ನಿಸ್ತಿದೆ
ಹ್ಮ್
ಏನ್ ಮಾಡದು
ಹ್ಮ್
ಬೆಳಿಗ್ನ ಎಲ್ಲಾ ಕೆಲ್ಸ ಮುಗಿಸಕೊಂಡೆ ಅಮ್ಮಗ್ ಸಹಾಯ ಮಾಡ್ದ ಹ್ಮ್ ಅದಕ್ಕೆ ಇವಾಗಲ್ಲು ಹ ಇನ್ನುೂ ರೆಸ್ಟ್ ಮಾಡ್ತಾ ಹಾಗ
ಹ್ಮ್
ಹ್ಮ್ ಊಟ ಇನ್ನೂ ಆಗಿಲ್ಲ ನಿಮ್ದು
ಹ್ಮ್ ಇನ್ನು ಇಲ್ಲ ಮಾಡಬೇಕು
ನಾ ಸನ್ ತಿಂದಿದ್ರಿ
ಷ್ಟ ನಾನುಡ್ತೀ ಚಪಾತಿ ಮತ್ತ ಮತ್ತೆ ಪಲ್ಯ
ಹ್ಮ್ ಹೌದಾ
ಹ್ಮ್
ನ ನಮ್ಮ ಮನೇಲ್ಲ ಅಸೆ ಚಪಾತಿ ಪಲ್ಯ ಏನ್ ಪಲ್ಯ ಮಾಡಿದ್ರು
ನಮ್ಮ್ ಮನೇಲಿ ಅದೇ ನಾ ಬೆಲ್ಲೆಕಾಯಿ ಪಲ್ಯ ನವ್ ಮನಲಿ
ನಮ್ಮ ಮನೇಲಿ ಪನ್ನೀರ್ ಕರ್ರ ಮಾಡಿದ್ರು
ಹಾ
ಚೆನ್ನಾಗಿತ್ತು
ಹ್ಮ ಸರಿ ನೀವೇ ಈತರ ತಿಂದ್ರೆ ಬೇರೆಯವ್ರಗು ಕೊಡೋದ್ ಬೇಕಾಗಿಲ್ವಾ
ಕೊಡ್ಬೇಕು ಮನೆಯವರೆಲ್ಲಾ ತಿಂತಾರಲ್ವಾ ಬೇರೆಯವ್ರಿಗೆ ಯಾರಿಗ ಕೊಡ್ಬೇಕು.
ಹ್ಮ ಫ್ರೆಂಡ್ಸು.
ನಮ್ಮ ಸ್ನೇಹಿತ್ರ ಎಲ್ಲಾ ಎಲ್ಲಿ ಈ ಅಕ್ಕಪಕ್ಕ ಯಾರು ಇಲ್ಲ ಇಲ್ಲಾ ದೂರ ದೂರ ಇದಾರೆ ಹೆಂಗ್ ಕಳ್ಸೋದು ಅವರಿಗೆ?
ಹ್ಮ್ ಹು ಕರದ್ರೆ ಅವ್ರೇ ಬತಾರಪ್ಪ.
ಹಾ ಕರಿಬೇಕು.
ಹ್ಮ್. ಮತ್ತೆ ಎಲ್ಲಿ ಹೋಗಿಲ್ವ ರಜೆಯಲ್ಲಿ ಆಚೆ.
ಎಲ್ಲೂ ಹೋಗಿಲ್ಲ ನೋಡಿ ಮನೇಲೆ ಇದೀನಿ.
ಯಾಕೆ?
ಎಲ್ಲೂ ಹೋಗೋತರ ಎನ್ಲೂ ಏನು ಇಲ್ಲ ಕಾಸು ಕೂಡ ಇಲ್ಲ.
ಹ್ಮ.
ಹ್ಮ್ ಮತ್ತೆ ನಾನನು. ಹ್ಮ ಮಕ್ಳಗ್ ಪಾಠ ಹೇಳಿಕೊಡ್ತಾ ಇದ್ದೆ ಅದನ್ನು ನಿಲ್ಸ್ಬಿಟ್ಟಿದ್ದೀನಿ.
ಹ್ಮ್.
ಪೈಯೂ ಇಲ್ಲ ಕೈಯಲ್ಲಿ. ಅದ್ರಿಂದ ಸುಮ್ಮ್ನೆ ಇದ್ದೀನಿ.
ಪಾರ್ಟ್ ಟೈಮ್ ಜಾಬ್ ಯಾವ್ದಾದ್ರೂ ನೋಡ್ಕೊಂಬತ್ತಾನೆ.
ಅದೇ ನೋಡ್ಕೊಂಡ್ ಬೇಕ ನಾನ್ ಇವಾಗ ಬೇರೆ ಕಾಲೇಜಿಗೆ ಸೇರ್ಕೊಬೇಕಲ್ವಾ. ಆ ಕಾಲೇಜ ಅಲ್ಲಿ ಏನು ಸಮಯ ಅಂತ ನೋಡ್ಕೊಂಡು ಎಷ್ಟ ಸಮಯಕ್ ಬಿಡ್ತಾರೆ. ಅಂತೆಲ್ಲಾ ನೋಡ್ಕೊಂಡು. ಅದೇ ನಿಟ್ಟೆ ನಿಟ್ಟೆ ಮೀನಾಕ್ಷಿ ಯಲಹಂಕಲ್ಲಿ ಇದೆಯಲ್ಲ ಗೊತ್ತಾ ನಿಮ್ಗೆ.
ಹೌದು ಗೊತ್ತಿದೆ ಅಲ್ಲಿಂದ ಬಸ್ಸು ಹ ವಾಕೇಬಲ್ ಡಿಸ್ಟೆನ್ಸ್ ತುಂಬಾ ದೂರ ಆಯ್ತಲ್ಲಾ ನಮ್ಗೆ.
ಅದೇ ನಮ್ಮ ಅಕ್ಕ ಹೇಳ್ತಿದ್ಲು ಗಾಡಿ ತಗೊಂಡೋಗು ಅಂತ. ಇಲ್ಲೇ ಹತ್ರ ಅಲ್ವಾ ಮನೆಗೇನೆ ಆ. ಅದಕ್ಕೆ ಹಂಗ ಹೇಳ್ತಿದ್ಲು ಮತ್ತೆ ನನ್ನೊಬ್ಳ ಸ್ನೇಹಿತ ಲೋ ಅಲ್ಲಿದ್ದಾಳೆ.
ಹ್ಮ್.
ಅವಳನ್ನ ಕೇಳ್ತೀನಿ ಹೆಂಗ್ ಹೋಗ್ತಿದ್ದಾಳೆ ಬರ್ತಿದ್ದಾಳೆ ಅಂತೆಲ್ಲ ಕೇಳ್ಕೊಂತೀನಿ.
ಹ್ಮ್.
ಆಮೇಲ್ ನನ್ ಸ್ನೇಹಿತೆ ಅವರ ತಮ್ಮ ಕೂಡ ಹೋಗ್ತಿದಾನೆ. ಅಲ್ಲಿಗೆೇನೆ ಇವಾಗ ಅವನುನು ಸೇರ್ಕೊಂಡಿರರುದು ಅದಕ್ಕೆ ಅವ್ರನ್ನೆಲ್ಲಾ ಕೇಳ್ಕೊಂಡ್ ಡು.
ಹ್ಮ್.
ಹ್ಮ್ ಆಮೇಲೆ ನೋಡೋಣ ಗಾಡಿ ನಮ್ಮ್ ಮನೆಯವರು ಬಿಡ್ತಾರ ಇಲ್ಲೋ ಗೊತ್ತಿಲ್ಲ. ಅದು ನಮ್ಮ್ ಮನೆಯಲ್ಲಿ ಇರೋ ಗಾಡಿ ಫುಲ್ಲು ಹಾಳಾಗಿದೆ. ಅದ್ರಿಂದ ನೋಡೋಣ ಅದನ್ನೆಲ್ಲಾ ಏನಾದ್ರು ರಿಪೇರಿ ಮಾಡಿಸಿಕೊಂಡು
ತಗೊಂಡ್ ಹೋಗಕ್ ಆಗುತ್ತ ಇಲ್ವಾ ಅಂತನಾ
ಹ್ಮ್ ಫುಲ್ ಎಲ್ಲಾ ಇದು ತೊಳಿಯಕ್ ಕೊಡ್ತೀನಿ. ಅಂತ ಅನ್ಕೊಂಡಿನಿ. ಏನಿಲ್ಲ ಫಿಕ್ಸ್ ಆಗಿಲ್ಲ ನಮ್ಮ್ ಮನೆಯವರು ಒಪ್ಬೇಕಲ್ವಾ ಗೊತ್ತಲ್ವಾ ಮನೆಯವರು ಹೆಂಗೆ ಅಂತಾ ಫುಲ ಎಲ್ಲಾ ನಮ್ಮ ಪ್ರಾಣ ಎಲ್ಲ ನಮ್ಮೇಲೆ ಇಟ್ಕೊಂಡಿರ್ತಾರೆ. ನಾನ್ ಸುಮ್ಮನೆ ಬಸ್ಸಲ್ಲಿ ಹೋದ್ರೆನೆ ಅವ್ ಭಯ ಬೀಳ್ತಾ ಇರ್ತಾರೆ ಇನ್ನ ನನ್ ಗಾಡಿಯಲ್ಲಿ ಹೋಗ್ಬಿಟ್ರೆ ನಿಮಿಷಕ್ಕ ಒಂದೊಂದ ಸಾರಿ ಫೋನ್ ಮಾಡ್ಬಿಡ್ತಾರೋ ಏನೋ ಗೊತ್ತಿಲ್ಲ.
ಹ್ಮ್ ನಿಮ್ಮ ತಂದೆಗೆ ಹೇಳ್ಬೋದಲ್ಲ ಡ್ರಾಪ್ ಮಾಡ್ಬೋದು ಡೈಲಿ ಅಂತ.
ಅದು ಸಮಯ ಸೆಟ್ ಆದ್ರೆ ಓಕೆ.
ಹ್ಮ್.
ಅವರುನು ಬೆಳಿಗ್ನೆ ಹೋಗ್ತಾರೆ ಎಂಟುವರೆಗೆಲ್ಲ ಅದಕ್ಕೆ ನೋಡ್ತೀನಿ ಈ. ಕಾಲೇಜ್ ಅಲ್ಲಿ ಆಹ ಏನು ಯಾವಾಗ ಸ್ಟಾರ್ಟು. ಮತ್ತೆ ಯಾವಾಗ ಶುರುವಾಗಿ ಯಾವಾಗ ಮುಗಿಯುತ್ತೆ ಅಂತೆಲ್ಲಾ ನೋಡ್ಕೊಂಡು.
ಹ್ಮ್.
ಕೊತಾ ಇದ್ದೀನಿ ಹೋಗೋದಕ್ಕ ಏನ್ ನನ್ ಅ ಅಷ್ಟೊಂದ್ ರಿಸ್ಕ್ ಆಗಲ್ಲ ಅನ್ಸುತ್ತೆ ಬಸ್ಸಸ್ ಇದೆ.
ಹ್ಮ್.
ಬರ್ಬೇಕೇ ಅಂದ್ರೆ ಅದ್ರಿಂದ ಒಳಗಡೆ ನಡ್ಕೊಂಡ್ ಹೋಗ್ಬೇಕು ಅನ್ಕೊಳ್ಳಿ ಅದು ಬಿ. ಅ ಅದು ಬಿಟ್ರೆ ಬಸ್ ಹೋಗ್ಬೋದು ಬರ್ಬೇಕಾದ್ರೆ ಆ ಕಡೆ ಹೆಂಗ್ ಬಸ್ ಅಲ್ಲಿ ಬರ್. ಬೇಕಂತಾನೆ ಗೊತ್ತಾಗ್ಲಿಲ್ಲ ನಿೆನ್ನೆ ಹೋಗಿದ್ದೆ ನಾನು ಗಾಡಿಯಲ್ಲಿ ಹೋಗಿದ್ದೆ. ನನ್ನ ಸ್ನೇಹತ್ ಸ್ನೇಹಿತ ಜೊತೆ ಅದಕ್ಕೆ ಬರ್ಬೇಕಾದ್ರೆ ಬಸ್. ಿಂಗ ಬರ್ಬೇಕ ಅಂತಾನೆ ಗೊ.
ಬರ್ಬೇಕಾದ್ರನು ಅದೇ ನೀವು ಸ್ವಲ್ಪದರ ನಡ್ಕೊಂಡು. ಆಮೇಲೆ ಅಲ್ಲಿ. ಇದು ಮೈನ್ ರೋಡ್ಗ್ ಬಂದ್ಮೇಲೆ ಅಲ್ಲಿಂದ ನೀವು ಬ ಬಸ್ ಇಡ್ಕೊಂಡ್ ಬರ್ಬೇಕು ಅಂತ.
ಹ. ಅಲ್ಲ ಬಸ್ ಹಿಡಿಯೋದೆಲ್ಲ ಓಕೆ ನನ್ಗೆ. ಅಲ್ಲಿ ಅ ಅಲ್ಲಿ ಬ್ರಿಡ್ಜ್ ಇದೆ ಓಕೆನಾ.
ಹ್ಮ್.
ಸೊ ಆ ಬಸ್ಸಸ್ ಎಲ್ಲಿ ನಿಲ್ಲಿಸ್ತಾರೆ ಅಂತೆಲ್ಲ ಗೊತ್ತಿಲ್ಲ ನನ್ಗೆ ನಾನ್ ಅದಕ್ಕೆ ನೋಡೋಣ. ನನ್ ಸ್ಕೈವಾಾಕ್ ಒಂದು್ ನೋಡ್ದ ಅಲ್ಲಿ.
ಹ್ಮ್.
ಅದ್ರಿಂದ ಅನ್ಕೊಂಡೆ ಸ್ಕೈವಾಾಕ್ ಇಂದ ಇಲ್ದಿ ಅಲ್ಲಿ ಬಸ್ಗೆ. ಅಹ ಕಾಯ್ಬೇಕೇನು ಅಂತ ಅನ್ಕೊತಾ ಇದ್ದೆ.
ಓಕೆ.
ಹ್ಮ್. ಹ್ಮ ಅದೇ ನೋಡೋಣ ಅದು ನೆನೆ ಹೋಗಿದ್ನ ಎರರಡ್ ಲಕ್ಷ. ಹೇಳ್ತಾ ಇದ್ದಾರೆ ಒಂದ್ ವರ್ಷಕ್ಕೆ. ನಮ್ಮ ಮನೆಯವ್ರಗ್ ಬಂದು ಹೇಳಳ್್ದ ನಮ್ಮ ಮನೆಯವರು. ಲೋನ್ ತಗೋ ಅಂತ ಅಂತರ್ ಸಾಲ ತಗೊಂಡು ಮಾಡ್ಕೊ ಅಂತ. ಮತ್ತ ಹೇಳ್ತವ್ರೆ ನನ್ಗೆ ಸಾಲ ಮಾಡಕ್ಕೆ ಭಯ. ಅದು ಇದು ಎಲ್ಲಾ ಕೇಳಿರ್ತೀನಲ್ವಾಲ್ಲಿ ನ್ಯೂಸಲ್ಲಿ. ಹ ಆದ್ರೆ ಇದು ಎಜು. ಎುಕೇಶನ್ ಲೋನ್ ಆಗಿರೋದ್ರಿಂದ ನಂದು ಓದಿದ್ದಾದ್ಮೇಲ ಆರು ತಿಂಗ್ಗಳು ನನ್ ಟೈಮ್ ಕೊಡ್ತಾರೆ.
ಹ್ಮ್. ಎಷ್ಟಾದ್ರರು ಇಲ್ಲಿ ಅಂದ್ರೇನು ಮೂರವರೆ ಲಕ್ಷ ನೀವ್ ತಿರುಗ್ಬೇಕಂದ್ರೆ ಕಷ್ಟ ಆಗುತ್ತೆ. ಅದು ನೀವು ಇವಾಗೆ ಫಸ್ಟ್ ನೀವು ಇವಾಗ. ಹೊಸದಾಗಿ ಇವಾಗೆ. ನೀವು ಕೆಲ್ಸಕ್ಕೆ ಎಲ್ಲಾಗಿ ಜಾಯ್ನ್ ಆಗಿರ್ತೀರಾ. ಜಾಯಿನ್ ಆಗ್ಬಿಟ್ಟು ನೀವು ದುಡಿಮೆ ಮಾಡಿರೋದು ಹಂಗೆ ಅಲ್ಲ ಹೋಗ್ಬಿಡುತ್ತೆ. ಹ ನಿಮ್ಗೂ ಒಂಥರ ಫೀಲ್ ಆಗುತ್ತೆ ಏನಪ್ಪ. ಅಪ್ಪ ನಾವು ದುಡಿಮೆ ಮಾಡಿರೋದು ನಮ್ಮ ಇದಕ್ಕೂ ಇಲ್ಲ. ಸೀದ ಅಲ್ಲಿ ನಾವು ಕಟ್ಟೋದ ತರ ಆಗೋಯ್ತು ಅಂತ. ಆ ತರ ನಿಮ್ಗೆ ಬೇಜಾರ ಅತರ್.
ಹೌದು ಆದ್ರೆ ಏನ್ ಮಾಡೋದು ನನ್ ಅದನ್ ಫುಲ್ ಆಸೆ. ಇಟ್ಕೊಂಡಿದ್ದೀನಿ ಅದೊಂದ್ ಮಾಡ್ಬಿಟ್ರೆ ನನ್ ಲೋನ್ ಕಟ್ಟಿದ್ದ. ಆದ್ಮೇಲೆ ಎಲ್ಲಾ ನಂದ ಅಲ್ವಾ ಕಾಸು.
ಹ್ಮ್.
ಅಂದ್ರೆ ನಾನ ಏನ್ ಅನ್ಕೊತಾ ಇದ್ದೀನಿ ಅಂತಂದ್ರೆ ಸಡನ್ ಆಗಿ ನಾನೊಂದ. ಬೋಟಿಕ್ ನ ಸ್ಟಾರ್ಟ್ ಮಾಡ್ಬೇಕು ಅಂತ ಎಲ್ಲಾ ಶುರು ಮಾಡ್ಬೇಕಂತ ಅನ್ಕೊತಾ ಇಲ್ಲ. ಫಸ್ಟ್ು ನನ್ಗ ಆಗ್ಲಿಲ್ಲ ಅಂತಂದ್ರೆ ಯಾರ್ದಾದ್ರೂ ಒಬ್ರು ಕೈ ಕೆಳಗಡೆನೆ. ಆಹ ಅದೇ ಇಕ್ಕಿರ್ತಾರಲ್ಲ ಬುಟಿಕ್ ಇಕ್ಕಿರ್ತಾರಲ್ವಾ ಅವ್ರ ಕೈ ಕೆಳಗಡೆನೆ ಕೆಲ್ಸ ಮಾಡ್ಕೊಂಡು ನನಗ್ ಬೇಕಾಗಿರೋಷ್ಟು ಕಾಸು ಮಾಡ್ಕೊಂಡು ಆಮೇಲೆ ಒಂದು ಎರಡು ಮೂರು ವರ್ಷ ಆದ್ಮೇಲೆ ನಂದೇ ಹೊಸ್ ಓನ್ ಆಗಿ ಒಂದ್ ಇಡಣ ಅಂತ ನಾನ್ ಅನ್ಕೊತಾ ಇರತ್ತೆ ಹ ಅನ್ಕೊತಾ ಇದ್ದೀನಿ ಮತ್ತೆ ನಾನು ಕಾಲೇಜ್ ಸ್ಟಾರ್ಟ್ ಆಗಿದ ತಕ್ಷಣ ಯಾವ್ದಾದ್ರು ಬೊಟಿಕ್ಲ್ಲೋಗಿ ಅಹ ಅದೇ ಪಾರ್ಟ್ ಟೈಮ್ ಜಾಬ್ ಅಂತಾರಲ್ಲ ಆತರ ಏನಾದ್ರು ಮಾಡೋಣ ಅಂತ ಅನ್ಕೊತಾ ಇದ್ದೀನಿ
ಹ್ಮ್
ಅದು ಕಸ್ಟಮರ್ ಸರ್ವಿಸಸ್ ಇರುತ್ತಲ್ವಾ ಬಂದವ್ರನ್ನ ಮಾತಾಡ್ ಸಿ ಅವ್ರ ಹತ್ರ ಏನೇನು ಅವ್ರಿಗೆ ನು ಬೇಕು ಅಂತೆಲ್ಲ ತಿಳ್ಕೊಂಡು ಬರ್ದಿ ಒಂದ್ ಕಡೆ ಇಡೋದು ಆತರ ನಾನು ನಾನು ಹೋಲ್ಸಕೊಂಡಿದ್ದೀನಿ ಒಂದ್ ಕಡೆ ಒಂದ್ ಕಡೆ ಇಲ್ಲಷ್ಟ ಒಂದ್ ಕಡೆ ಹಲ್ ಕೊಂಡಿದೀನಿ ಅಂದ್ರೆ ನಮ್ಮ ಮನೆ ಹತ್ರ ಇರೋರು ಅವರು ಇರ್ಲಲಿಲ್ಲಾ ಓನರ್ ಇರ್ಲಲಿಲ್ಲ ಅದಕ್ಕೆ ಒಬ್ರು ಇದ್ರು ಒಂದ್ ಅಕ್ಕ ಇದ್ರು ಅವರು ಎಲ್ಲ ನಾವು ಹೋಗಿದ್ವಲ್ಲ ಅಂದ್ರೆ ನಾ ಕಸ್ಟಮರ್ ಅಲ್ವಾ ನಾ್ ಹೋಗಿರೋ ನಾನ್ ಮಾತಾಡ್ಸನಿ ಅವ್ರಗ ಏನೇನ್ ಬೇಕಂತ ಫೋಟೋನೆಲ್ಲಾ ಇಟ್ಕೊಂಡು
ಹ್ಮ್
ಆ ತರ ಮಾಡ್ತಾ ಇದ್ರು ಅಕ್ಕ ನೋಡಿದೀನಿ ಸೊ ಅದಕ್ಕೆ ನಾನು ಎಲ್ಲಾದ್ರರು ಆತರ ಹೋಗೋದು ಇಲ್ಲಾ ಅಂತ ಅಂದ್ರೆ ಆಹ ಯಾವ್ದಾದ್ರ ಈ ಮಾಡ ಲ್ಲಿ ಕೆಲ್ಸ ಮಾಡೋಣ ಅಂತ ಅನ್ಕೊಂತಿದ್ದೀನಿ ಇನ್ನೊಂದು ನಾನು ಇಂಟರ್ನ್ಶಿಪ್ ಮಾಡಿದ್ದೆ ತಾನೆ ಅಲ್ಲೂನು ಕೇಳಿದ್ರೆ ಕೊಡ್ತಾರೆ ಅಂತ ಅನ್ನಸ್ ಇದೆ ನನಗೆ
ಹ್ಮ್
ಅದಕ್ಕೆ ಇಷ್ಟು ನನ್ ತಲಲ್ಲ ಇದೆ ಫಸ್ಟ್ ನಂದು ಅಡ್ಮಿಷನ್ ಆಗ್ಬೇಕು ಕಾಲೇಜಲ್ಲಿ ಅಡ್ಮಿಷನ್ ಆಗಕಿಿನ ಮುಂಚೆ ನನಗ್ ಸಾಲಡ್ಬೇಕು ಸೊ ನಾ ಇವಾಗ ಏನಾದ್ರು ಅಹ ದುಡಿದ್ರೆ ಪಾರ್ಟ್ ಟೈಮ್ ಜಾಬ್ ಅಲ್ಲಿ ಅದು ನಂಗೆ ಎತ್ತಿಟ್ಕೊಂಡು ನಂಗೆ ಎಷ್ಟ ಬೇಕೋಷ್ಟ ಖರ್ಚು ಮಾಡ್ಕೊಂಡು ಮಿಕ್ಕಿದ್ದಲ್ಲ ಎತ್ತಿಟ್ಕೊಂಡು ಅದನ್ ಮನೆಯವ್ರಗ್ ಇವಾಗಿನ್ ಇವಾಗ ಸುಮ್ಮ್ನೆ ಮನೆಯವ್ರ ಕೊಟ್ಟಿಕ್ ಹಿದ್ರೆ ನನಗ್ ಮುಂದೆ ಲೋನ್ ಕಟ್ಟೋದಕ್ ಅವ್ರೇ ಹೆಲ್ಪ್ ಮಾಡ್ಬೋದ ನು ಅಂತ
ಹ್ಮ್
ಹ್ಮ್
ನ ಪ್ರಯತ್ನ ಮಾಡ್ತಾ ಇ ದಿಲಸಲ್ಲಿ ಹ ಮೇಡಮ್
ಬಲ್ವಾ
ಮೇಡ್ಳ
ಹ್ಮ್ ನನಗ್ ನಿಮ ಧ್ವನಿ ಕೇಳಿಸ್ತೀರ ಒಂದ್ ಸ್ವಲ್ಪ ದೂರ ಬನ್ನಿ
ಹೌದಾ ಇವಾಗ
ಹ ಹೇಳಿ ಅದೇ ಯಾರೋ ಕಿರ್ತತಾ ಇಾರೋ ಸ ಕೇಳಿಸ್ತಾ ಇೋದ ನಿ ಅವ್ರದ್ದ ಕೇಳಿಸ್ತಾದೆ ನಿಮ್ದು ಕೇಳ್ಸೋದಕ್ಕಿನ್ನ
ಇಲ್ಲ ಇಲ್ಲ ಎಲ್ಲಿ ಇವಾಗ ಇ
ಹ್ಮ್ ಆ ಇವಾಗ ಕರೆಕ್ಟ್ ಆ ಕೇಳ್ಸ್ತಾರೆ
ಹ್ಮ
ಹ್ಮ್ ಮತ್ತೆ ಹೇಳ್ಬೇಕು ನೀವ ಚೆನ್ನಾಗಿದೆ ನಿಮ್ಗೆ
ಹ್ಮ್ ಒಂದೇ ನಿಮಿಷ ನನ್ಗೆ ಬೇರೆಕ ಬೇರೆಯವರು ಕಾಲ್ ಮಾಡ್ತಾರೆ ನಾನ ಆಮೇಲೆ ಮಾಡಕೆ ಹ
ಹ